ತಿಂಡಿ ಬಾಗ್ಯಾ ಹ ಭಾಗಾ ರೈ ಭಾಗ್ಯಲೆ ಹೇಳಳಾವ ಬ ತಿಂ ಡಿ ಕಳಿ ನಮ್ಮ ಮುಂದ ಹಾರ್ನ್ ಹೊಡೀತಾನೆ ಆವಾ
ಪ ಕಾಳ ಹತ್ತಿ ಹ ರಪಿ
ಅ ಬರೆ ಮಾತಾಡಿದ್ರೆ ರೊಕ್ಕ ಬರ್ತ ಬರೆ ಮಾತಾಡಿದ್ರೆ ರೊಕ್ಕ ಹೌದಾ ಅ ನಮ್ ಫೋನ್ಗೆ ಮಾಡ್ಕೊಡ ಹಲೋ ಹುಡುಗ್ಯ ಅವನು ಬರುತ್ತಾವ ರೊಕ್ಕ ಅವನಿಗೆ ಬರುತ್ತೇ ರೊಕ್ಕ ನನಿಗೆ ಬರಲ್ಲ ನಾನು ನೀನು ಮಾಡ ಅದ ಯಪು ದಲ ದೋಲ ದೊಲೆ ಪೂಜಾರಿ ಮಕ್ಕಳು ಅದವ ದಲೊ ಅವ ಹೇಳು ಮಾಡಕೊಡ್ತಾನ ತ್ ನಂ ಯಾರಾರ ಬ ಎರಡು ರೂಪಾಯಿ ಬುವ ಈಗ ನೂರ ಇಪ್ಪತ್ತೆ ರಡು ರೂಪಾಯಿ ಬೂಳ್ತಾ ನನ್ಗ ಈಗ
ಆ ಏ ಫಿಫ್ಟಿ ಫಿಫ್ಟಿ
ಹ್ಮ ಹ್ಮ ಹ್ಮ ಬರ್ಲಿ ಇಲ್ಲಿಂದ ಹೋಗಿ ಮಾಡಿದಿವಲ್ಲ ಇಲ್ಲೇ ಮಾಡವ್ ನಾವು ಕುಂದಿ ರಾತ್ರಿ ಒಂದು ನಾವುಗಾವು ಅಂತ ಏ ಮನಿಗ್ ಹೋಗಬೇಕು ಟೈಮ್ ಏಳ ಆಗಕ ಬಂದಿದ ಊಟ .
ಹಾ ಇಲ್ಲಿ ಬಂದ್ ಮಾಡ
ಹಾ ಕಿಡಿಬೇಕಂದ್ರೆ ಲೇಟ್ ಆ ಬಗ್ ಬಿ ಇಷ್ಟಿ ಇಟ್ಟ ಬಗಿ ಬೇಕು ಬಿಟ್ಟಿ ಹೊಡಿಬೇಕದ ಮನ್ಸು ಹೊಂಟದ ಲೇಟಾಕದ ಬಿಟ್ಟು ಹೋಗಾಕ ಮನ್ಸ್ ಬರುವಲ್ದು ಇ ನೋಡ್ ಬಂದ ಹಂಗ್ ಬಿಡಿಬೇಕು ಅಂದ್ರ ಗಾಡಿ ಬರಲ ಏ ಮಾತಾಡ್ಲೇ ವಾಸಿಮ್ ಮಾತಾಡ್ವಲ್ದು ಮಾತಾಡ್ ಬಂದ್ನಲ ಇದು ಮಾತಾಡ್ವಲ್ದು ಮಾತಾಡ್ದು ಕೇಳಕಂಟಲ್ಲ
ನಾ ಹೆಂಗ ಅಲಡಿಲ್ಲದೆ
ತೊಲಾ ತೊಲಾಗ ತೊಲಾ ಏ ಜಿಂಕಾ ಂಗ ಿಂಗಾವ ಗಾವತ
ಬರ್ಸಂಗ ಬರಲ್ಲ ಅಲ್ಲ ಧಳವ ತಲತ ಲ
ಅವು ಎರಡು ತಗೊಳೋಣ ಸಾಕು ಯಾವ್ದು
ಏ ಕೇಳಂಗ ಇಡಬೇಕ ನನ್ಗ್ ಹಚ್ಚಿ ಇರ್ತೀರಿ ಕಬೇಕ ನಿನ್ ಕೇಳಳ್ಬೇಕಾದ
ನಿಂದ್ ಯಾವ ಸಿಮ್ ಜಿಯೋ ಬರ್ ಆರಾಮ್ ಇಡ್ಬೋದು ಇ ಫ್ರೀ ಅದು ಇಡಬೇಕು ಇಡಬೇಕು ಬಸ್ವಂತ ಭ ಭಾಯಿ ಮೆ ಮಾತಾಡ ಇದ ಕಾಲ ಇದ ಕಾಲ ಆಯತು ಹಾ ನಿ ಬರ್ತ ಇ ಇವ ಬರ್ತಾವ ಇವತ್ತ ಇ ನಾಳೆ ಬರ್ತಾವ ನಿ ನಿಮಗೆ ಈಗ ತೊಂಬತ್ತಂದ ಎಷ್ಟ್ ಮೊದ್ನೂರಕ್ಕ ಈ ಸೇರ್ ಬರ ಒಂದು ಐನೂರ ಬರ್ಕೋ ಐನೂರು ಬರಲ್ಲ ಬರ್ತದೆ ನೋಡ್ರಿ ಈ ಎಷ್ಟು ಮೊದಲು ಬರರ್ತ ಮೊದಲು ಎಷ್ಟು ನೂರಾಯಿಪ್ಪತ್ತ್ತೆ ತೂ ಯಾಯಿನ ಕಾಲ ಅಂದ್ರ ಮತ್ತೆ ಮು ಮುನ್ನೂರ ನಾಲ್ಕು ರೂಪಾಯಿ ಬರ್ತ ಐದ ಕ ಅದೇ ಮುನ್ನೂರ ನಲ್ಕು ರೂಪಾಯಿ ಬರ್ಕೋ ಹ್ಮ್
ಹ
ಆಯ್ತುನಾ ಏನ ಎ ಮುಂಚ ಹ ಹ
ಏನ್ ನಿಮಿಷ ಚಂಡ
ಹ ಹ ನಾನ ಕ
ಯಾಗಮ್ಮ
ಹದ ಬ ಬಲೋ ದದಿ ಜಾವ ಯ
ಬಾಯ್ ಬಾಯ್
ಹಲೋ
ಹಲೋ
ಎಂಗ ತ ಪೇರೆ ವ ಪಾಸ್ಐ ಅ
ಬೇಡ
ಆ
ಎಕ್ಸಾಮ ದಿನ
ಇವಾಜ್ ಯವತ್ತ ನಾವು್ ಮುಂಚೆ ಅಡ್ವಾನ್ಸ್ ನಮ್ದ ಎಲ್ಲ ಏನ್ಪಾ ಏನ್ ಮಾಡತಿ
ಹಾ ಆ ಎಲ್ಲ ಮ ನಾಳಗ್ ನಾಳಗ್
ನಾ ಸೋಮಾರ ಹ್ ಮತ್ತೆ
ಹ ನಾಳೆ ಒಂದ್ ದಿಸಾ ಇತಲ್ಲ ನಾಳೆ ಚಂಚನ ಆಯ್ತ ಆಯ್ತ ನ ಸಂಜೆ ಸಾಯತ್
ನಾಯ ಕ ಒಳ್ಕೊಂಬರು
ಹಾ ಹಮ್ಮ
ಹಯ
ಆಯ್ತ್ ನಾಡದ ಎಲ್ಲ ರಜ ನಾಡಿಗೆಲ್ಲ ನಾಡ ಬೆಂಗ್ಳೂರಿ ಯ ನಾಡದ ಬೆಂಗಳೂರಿಗಿ
ನ ಬುದವಾರ ಹೋಗ್ಬೇಕ್ ಅಂತ ಮಡಿನ್
ನೀ ಒಬ್ಬನ ವತಾನ
ನಾನ ಭಾವ ಹೋತೀವಿ
ಹ ಯಡ ಯಾವ ಬಂಜ
ಅ ಇಲ್ಲ ಇದ್ರ ಕೆಲ್ಸ ಕೆಲ್ಸಕೋಬೇಕಲ್ಲ ಯ
ಆ
ಇಲ್ಲಿ ಇದ್ರನ್ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಇದ್ರನ್ ಕೆಲ್ಸಕ್ಕೆ ಹೋಗ್ಬೇಕು ಇಲ್ಲಿ ಊರಿನ್ ಕೆಲಸ ಬರ್ಲ್ಲಾ ಅಲ್ಲಿ ಕೆಲ್ಸ ಬರ್ತದ ಷ್ಟೆ
ಆ
ನಂಬಡಿ ಬರಕದಲ್ಲ ಯಾರರು
ಹ ಸಗ ಹ ಎ ಪೇರ ಮಾತ್ರ ಹಾ ಬೇಟಾ ಪಿಚೆ ಬಿಟ್ಟಿನಿಂಗೆ ಹೇ ಜಾಯಿನ್ ಕ ಬರೋಡ ಮಾಡಿದಯಾ ಮೂಡ್ತಿದಯಾ
ಮಾತಾಡ ಲಾಗದ
ಅಲೋ
ಹಾ ಮುಂದಿಲ್ಲ ಎಲ್ಲಿತನ ಹ ಇ ಪ ಯಾರಾರಫನ್ ಹ ಹಲೋ
ಬಸ್ನೆನೆ
ಹೊಳ್ಳಿ ಭಿತತಿ ಬಸ್ ಇಲ್ಲೇ ಅದ
ಟ
ಲೈ
ಟ ಇಟ ಹ ಹ ರತ ಚಗ
ಹ ನೈ ತುಟ್ಟಿ ನೈ ತುಟ್ಟಿ ಹಲೋ
ಹಗ
ಅ ಏನ ಇಲ್ಲಿ ಅ ಎಲ್ಲ ಹಾಳ
ಹಲೋ
ಹ ನಾ ಬ
ಅಲ್ಲಾ ಪಾ ಅಂದೇ ಸಹಲ್ಲಿ ಬಸ್ ಪಾ ಹಂದ
ಹ ಹ ಹಾ
ಹಾ
ಹ
ಹಲ್ಲ ಮುದ್ದಿದ್ದಲ್ಲ
ಇಲ್ಲ ಆ ಎಲ್ಲಿ ನೀ ಎಲ್ಲಿದಿ ಬ ಅಲ್ಲಿಯ ಸರ್ಕಲ್ ಶಳೆಯ ಹ ಹ ಹ ಅ ಮಾನ ಕ
ಹ ಸರಿ ಅಪ್ಪ ಅಲೋ
ಇನಾ ಹತ್ತು ದಿವಸ ಉಳಿದ ಅಜಿಮ್
ಹ ಆತ್ತು ನಿಮಷಲ್ಲ ಐದು ನಿಮಷ ಆಯತ ಹಾ ಆಯ್ತ ಆಯ್ತು ಕಟ್ ಮಾಡ್ಕೊಂಡ ಬೆ ಆಯ್ತು ಬಾಯ್ ಆ ಶಾಯದ ಆಯ್ತು ಬಾಯ್ ಬಾಯ್ ಬಾಯ್